ಹಲೋ ಯಾರು ಯಾರರು ಏನ್ ಮಾಡ್ತಾದ್ದೀರಾ
ಹ್ಮ್ ನಮ್ಮ್ ಹುಡ್ಗ ಇದನೇ ಕೊಡ್ತೀನಿ ಇರಿ ಹಲೋ ಯಾರ್ರಿ ನೀವು ಏನ ಫೋನ್ ಹಾಕಿ ರೋದು
ಅಲೋ ಏನ್ ಮಾಡ್ತಾದ್ದೀರಾ
ರಿ ಇಲ್ಲೇ ತಡದತ್ರ ಟ್ರಕ್ ಅನ್ನು ಊಟ ಇನ್ನೂ ತಿಂದಿಲ್ಲ
ಯಾಕೆ
ಈಗನ್ನ ನ ಅಮ್ಮನವ್ರ ಕೂಟ ಕೊಡಕ್ ಬಂದಿದ್ದೀರಿ ನಾ ಊಟ ತಿಂದಿಲ್ಲ ಹ್ಮ್
ಬೆಳಗ್ಯಿಂದ ಏನ್ ಮಾಡ್ಕೊಂಡಿದರಿ
ಬಿಟ್ ಬಂದು ಹಂಗೆ ಬನ್ನಿ ಹಂಗೆ ಊಟ ಎತ್ಕೊಂಡು
ಮತ್ತೆ ಏನ್ ಸಮಾಚಾರ ಹೋಗಿಲ್ಲ ಸ್ಕೂಲ್ಗೆ.
ಸ್ಕೂಲ್ ಇಲ್ಲಲ್ಲ ಇವತ್ತು ಮೋರಮ್ಮು.
ಹೌದಾ.
ಹ್ಮ.
ನಿನ್ನೆ.
ನೆನ್ನೆ ಇಲ್ಲ ನೆನ್ನೆ ಹಂಗೆ ಇ. ಲೀವ್ ಹಾಕೊಂಡ್ ಹೊಟ್ಟೆ ನೋಗಂದ್ಬಿಟ್ಟು.
ತಿನ್ನವ
ಮೊನ್ನೆ ಮಟನ್ ಚಿಕನ್ ತಿನ್ನಿ ಅದಕ್ಕ.
ನಿಜ ಆಗ್ಲನಾ. ಹ್ಮ್ ಇ ಅಲ್ಲ ಹ್ಮ್. ನತೆ.
ನೀ ಏನಿಲ್ಲ ನೀವ್ ಹೇಳಿದ್ರ ನಾವ್ ಹೇಳ್ತಿರ್.
ಎಲ್ದ್ರೆ ಹೇಳ್ತೀರಾ
ನೀನ್ ಏನ್ ಹೇಳ್ತೀಯೋ ನಾವ್ ಅದ್ ಕಪೋಸಿಟ್ ಹೇಳದು
ಹ
ಹೇ ನೀಲಾಾಸ ಸ್ವಾಮಿ
ಹ ನಿನ್ನೆನ್ ಊಟತೀನ್
ಮನ್ನ ಚತ್ರರ ನ
ಚಿತ್ರಾನ್ನಕ್ಕೆಏನ್ ಹಾಕಿದ್ರು.
ಕ ಇದು ಹೊ ಹೊ ಜಾಗದು. ಒಳ್ಳುಳ್ಳಿ ಬದ್ನಕಾಯಿ ಎಲ್ಲ ಆತ್ತು.
ನಗಿ ಬೆಳಲ್ಲ ಶೇಂಗಾ.
ಬೆಳ್ಳುಳ್ಳಿ. ಚಿರ್ಕಾ ಕಲೆ ಪಪ್ಪು ಕಳ ಬೀಜ.
ಹೌದಾ.
ಒಳ್ಳ ಟೇಸ್ಟ್ ಅಂದ್ರೆ ಟೇಸ್ಟ್. ನಮ್ಮಮ್ಮ ಮಾಡೋದಲ್ಲ. ಅದಕ್ಕೆ ಟೇಸ್ಟ್ ನಾತ್ಕ ಮಾಡೋದಂದ್ರ ಮಟನ್ ಫ್ರೈ.
ಹ
ಅದ ಯಾವ್ದ ಮಾಡ್ತದೆ ನಮ್ಮತ್ತೆ. ಓ ಎಂದ್ರೆ ಸಾಕು ಗುಮ ಗುಮ ಅಂತ ಇರ್ತದೆ. ಚಗಣ.
ಇದಿದ್ರೆ ಯಾವಾಗ್ಲ.
ಹ ತಿನ್ನದಕ್ಕೆ ಅಲ್ಲಿ ಹೇಳ್ತಾರ ಅದು. ಇಲ್ಲ ಏನ್ ಕೇಳದು.
ಹ ಮತ್ತೆ ನೀವಷ್ಟತೇನಾ ಮಳವು.
ಮಣ್ಣೋಣ ಮಣ್ಣ.
ಹ್ಮ್.
ನಮ್ಮ ಅಣ್ಣ ಅಲ್ಲ ನಾಗ ಅಷ್ಟಲಾಗ ವನ ಅಲ್ಲೇನು.
ಹ ಎಷ್ಟನೇ ಕೆಲಸ ಅವನು.
ಫಸ್ಟ್ ಪೇವ.
ಹ ಲಾಲೇನಗ.
ಏನಾಗ. ಹ
ಮತ್ತೆ ಅವನ ಎಷ್ಟು ಫಸ್ಟ್ ವ್ಯೂನಾ.
ಹಾ ಫಸ್ ಚನ್ನಾಮ. ಅವರಿ ಚಿನಿಂದ ವ. ಇನ್ನ. ಏ ಇಲ್ಲತ್ತ ಮುದ್ದೆ ಹಕತಿ ಇದಕ್ಕ ಮಗನ್ ಬಲಿದ್ದ ಅ ಚನ್ನಲ್ಲ ಹಲೋ ಇನ್ನೇನ್ ಮತ್ತೆ ಸಮಾಚಾರ
ಬನ್ನ ಇಷ್ಟತನ
ನಮ್ಮಣ ಹೆಸರು ಹರಿಪ್ರಸಾಾದ್ ಅಂಕಲ್ ಅಂಕಲ್ ಅಂತೆನ್ ಗೊತ್ತತ್ ನಿಮ್ಗೆ
ಅಮ್ಮನ್ಯಾವಾಗೋ ಪರಿಚಯ ಆಾಗಿದ್ದ ನೋಡಿದ್ನಿ ಮೊನ್ನೆ ನಿಮ್ಮ ಅಣ್ಣ ಫೋಟೋನ
ಓ ಹೌದು
ಹಾ
ಹ್ಮ್ ಮತ್ತೆ
ನಿಮ್ಮ ಅಪ್ಪ
ನಮ್ಮ ಅಪ್ಪ ಬಿಸಿನೆಸ್ಸೆರ್ ಬಿಸಿನಸ್ ಮೆನ್ ನಮ್ಮಮ್ಮ ಹೌಸ್ ಮೇಕರ್
ಹ ಹೌಜಾಗ ಮಾಡೋದು ತಿನ್ನೋದು
ಎಲ್ಲ ಗುಡ್ಸೋದು ತಳ್ಳೋದು ಪಾತ್ರೆ ಉಜೋದು ಎಲ್ಲ
ಎಲ್ಲದು
ಹ್ಮ
ಎಲ್ಲನು ಮತ್ತೆ
ಮತ್ತೆ ನೀವ್ ಹೇಳಿದ್ರೆ ಹೇಳ್ತೀರ್ ನಾವ
ಹೌದಾ
ಹಾ ಹೌದು
ಹಾ ಏನ್ ಮಾಡ್ತಿದಿರಿ ಈಗ
ಈಗ ಇದೀರಿ ಇಲ್ಲೇ ತೊಟದತ್ರ ಅವರು ಊಟ ಮಾಡ್ಕೊ
ನೀನ್ ಕೇಳಿದ್ದು ನನ್ನ
ಹ ಮತ್ತೆ ನೀವ ಹೇಳಿ
ಏನ್ ಹೇಳದು ಏನ್ ಹೇಳದು
ಹಾ ಮತ್ತೆ ಏನನ್ ಹೇಳ್ರಿ ನಿಮ್ಮ ಅ ನಿಮ್ಮ
ಹ
ಹಾ ನಿಮ್ಮ ಅಮ್ಮ ಹೆಸ್ರೇನು
ನಮ್ಮ ಅಮ್ಮ ಹೆಸರು
ಹ
ಮೋಟಮ್ಮ ಅಂತ ಮೋಟಮ್ಮ ಹ ಹ ಹೌದು ಅದಂಗೆ ಅದು ಹ್ಮ ಈ ಕಡೆ ಹಳ್ಳಿ ಕಡೆ ಅಲ್ಲ
ಹ್ಮ ಹ್ಮ ಏನೋ ನಗು ಬರ್ತೈತೆ ಆ ಹೆಸ್ರು ಕೇಳಿದ್ರೆ ಮೋಟಮ್ಮ
ಹೌದಾ ಹ್ಮ ಹ್ಮ್ ಮತ್ತೆ
ಮತ್ತೆ ಏನ್ ಇಲ್ಲ ಮೋಟಮ್ಮ ಇಲ್ಕೋಡಿ
ಇಲ್ಲ ಅವರು ಎಲ್ಲೋ ಹೊರ್ಗಡೆ ಇದ್ದಾರೆ
ಹಾ ಹೌದಾ ಹ್ಮ್ ನೀಮ್ಮ ಅಪ್ಪ ಹೆಸರು
ಹ್ಮ್ ಹ್ಮ್ ಹ್ಮ್ ಹ ರಾಜ್ ಕುಮಾರ್
ಓ ನಿಮ್ ಡ್ಯಾಡಿ ಹೆಸರು
ಹ
ಹ್ಮ್ ಅದು ನಿಮ್ಮ ಅಮ್ಮ ಏನ್ ಮಾಡ್ಕೊಂಡವರೆ
ಹಾ ಹೇಳಿ ನ ಹ್ಮ ಅಗ್ರಿಕಲ್ಚರ್ ಹಾ
ಓಯ್ ಬಾ ನೀವ್ಪ್ಪಾ ಹೌದಾ ದಯ ಹ್ಮ ಮತ್ತ ಮತ್ತೆ ಮತ್ತೆ ಮ ಹುಷಾರಣ ಅದು ಆ ಅಡಿದ್ದ ಚುನಾವ ಚುನಾವ
ನನ್ನ ಎಲ್ಲ ಹೆ ಇವತ್ತಲ್ಲ
ಹ್ಮ್
ಮ ತಿನ್ನೇನಾ
ಹ್ಮ ಏನಿಲ್ಲ ಅಸ್ವಾಮಿ
ಹ್ಮ ಮದ್ವೆ ಯಾವಾಗ
ನಿಮ್ಮದ್ುವೆ ಯಾಗ ನಿಮ್ಮ ಮದ್ವೆ ಆತ ನಮ್ಮ ಮದ್ೆ
ಇಲ್ಲ ನಿಮ್ದು ಫಸ್ಟ್ ಆಗದು
ನಿಮ್ದಾಗ ಅಷ್ಟು
ನಮ್ದಾದ್ಮೇಲೆ ಆಮೇಲೆ ನಮ್ದು
ಹ್ಮ್ ಅದಲ್ಲ ಒದು
ಮತ್ತೆ ಎಲ್ಲದು ಟ್ರಿಪ್ೋಗಿದ್ರ ಹಲೋ ಎಲ್ಲತ್ರ ಟ್ರಿಪ್ ಹೋಗಿದ್ರಾ
ಕಿಪ್ಪ ಎಲ್ಲೂ ಇಲ್ಲ ಆಕ್ಸಧಿಕ
ಇವಲ್ಲ ಲಾಸ್ಟ್ ಟೈಮು
ಲಾಸ್ಟ್ ಟೈಮ್ ಮಂತ್ರಾಲಯಕ್ ಹೋಗ್ಬಿಟ್ಟ ನಕ್ಕದ್ಲೆೇ ಬೇರೆಡ ಬಂದ
ಹೌದಾ ಹೆಂಗಿ ಹೆಂಗೋದ್ರಿ ಎಲ್ಲೆಲ್ ಹೋಗಿದ್ರಿ
ಇದ ಖಾರಲ್ೋಗಿದ್ದು ಎಳ್ ನಾಲ್ಕ್ ಚಕ್ರ ಆದಾಗ ನಾಲ್ ತರ ಅಾಗ
ಜ ಹಾ ಹೌದಾ ಹೆಂಗಿತ್ತು ಅಲ್ಲಿ
ದೈತು
ಹಲೋ
ಅ ನ
ಹೆಂಗ ಹೆಂಗ್ ಹೋದ್ರಿ ಹೇಳಿ ನೀಟಗ
ಹೆಂಗು ಸ್ ಬರ ವ ಬರಲ್ ವೈ ಗುಂಡಾ
ನೀ ನಪಾಯ
ಎ ಎ ತಿಂತಾ ಇಲ್ಲ ಅದು ಹಂಗ ತಿಂತ್ದ ಏನತ್ತು ಹ ಅರ್ಧ ಮದ ಶಾಪ ತಿನ್ಸತಿವಾಗ ಆಕಲ್ಲ ಹ್ಮ ಅಷ್ಟೇ ಅದು ಅವಾಗೆ ಮಟ್ಟೆ ತುಂಬ ಕಮುದ ನನ್ನ ಇಕಿಲ್ಲ ಅಲ್ಲೇ ಬೇಕ ನಿಮಕ ಸಾಂಬಾರ ಹಲೋ ಹೇಳಿ
ಹೇಳಿ ಎಲ್ಲೆಲ್ಲಿ ಹೋಗಿದ್ರು ಲಾಸ್ಟ್ ಟೈಮ್ ಟ್ರಿಪ್ ಹ ಹೆಂಗಗೆ ಫಸ್ಟ್ ಇಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡ ಹೆಂಗ ಹೆಂಗದಿ ಹ ುಃಖ ುಖ ುಖ ತುಖ ದುಃಖ
ಇಂತಗಿದ್ದು
ಡೈರೆಕ್ಟ್ ಹಂಗೆ ಟೋದ್ರಿ ಎಲ್ಲೂ ಸ್ಟಾಪ್
ಸ್ಟಾಪ್ ಬಂದ್ರೆ ಅಲ್ಲಿ ೋಟ್ಲತ್ರ ನೀವು ಇಟ್ಟಿದ್ದೆ ಊಟ ಮಾಡಿದ್ದು ಐಸ್ ಕ್ರೀಮ್ ತಿಂದ್ರಿ
ಅದೇ ಎಲ್ಲಿ ಮದೇ ಅಲ್ಲ ಪರ್ ಹ್ಮ ಹದ
ಬಂದ್ರಿ ಪಳ್ಳಿದಲ್ಲ ತಿನ್ಿ
ಮತ್ತೆ ಊಟ
ಬಿಟ್ಟ್ರ ರೊಟ್ಟಿಗಳು ಕ್ರಗಳು
ಹ ಎಲ್ಲ ನ ಎ ಹಾ
ಮಕ್ಕ ಹೋದ್ರಿ ದೇವರ ದಕ್ಷಿಣ ಮಾಡುದ್ವಿ ನೆಮ್ಮದಿಯಾಗಿ ಮನೆ ಬಂದ್ವಿ ರೋಮ ಮಾಡ ಮಲ್ಕೊಂಡ್ರಿ ಬೆಳ್ರ ಏತ್ ಕುಡ ನಡಷ್ಟೆ ಜಾಸ್ತಿ ಇಲ್ಲ ನೋಡಷ್ಟೆ
ಬ ಬಾ ಸ
ಅಷ್ಟ ಅಷ್ಟೇ ಆಗೋಯ್ತು ಆಗೋಯ್ತು ಹಾಗಗೋಯ್ತು